ತಂಗೋ
ಹ್ಮ್ ಕೇಳಿಸತಿದಯ ಹ ಏನು ಇವತ್ತು ಸ್ಪೀಕರ್ ಬಂದಬಿಟ್ಟಿತೆ. ಹಾ ಹ್ಮ್ ಹಲೋ
ಹಲೋ
ಹಾ ಕೇಳಿಸತಿದೀಯಾ
ಬಿಡಲೇ ಹ
ಹಾ
ತ್ರೀ ತರ್ಟಿ ಸಿಕ್ಸ್ ಫಾರ್ಟಿ ಫೋರ್ ಅಲ್ವಾ.
ನಾನೊಂದ್ ತಗೊಂಡೆ ಡಿ ಮಾರ್ಟಲ್ಲಿ ನಿನ್ನೆ. ನಾಳೆ ಹಾಕೋ ಬರ್ತೀನಿ.
ಏನ್ನ?
ಫೋರ್ ಹಂಡ್ರೆಡ್.
ಏನ್ ತಗೊಂಡೆ?
ಟೀ ಶರ್ಟ್, ಸಿದ್ದು ತಗೊ ಬಂದವರಪ್ಪಾ ಎರಡು ಸಾವಿರ ಕೊಟ್ಟು ಡ್ರೆಸ್ ತಂದೊರೆ.
ಎರಡು ಸಾವ್ರ?
ಏ ಸಿದ್ದು ಹಚ್ತೈತೆನ್ ನೋಡು. ಪಣ್ಣೀರ್ ತಣ್ಣೀರ್ ಆಗ್ತೖ ಹ್ಮ್ ಗೊತ್ತಿಲ್ಲ ನಿಮ್ಗೆ. ಎಲ್ಲಾರು ತಿಂತಾರ್ಲೋ ನಿನ್ ಮುಂದೆ ಹಂಗೆ ಹೇಳ್ವರಷ್ಟೇ.
ಹ್ಮ್ಮ ಎಲ್ಲಾ ಮೋಸ ಮಾಡ್ಬಿಟ್ರಪ್ಪಾ ನನಗೆ.
ಹ್ಮ ಹ ಒಂದ್ ಕೋಲ್ಡ್ ಇಲ್ಲ ಒಂದ್ ಕೋಲ್ಡ್ ಐತ್. ಲೇ ತಣ್ಣು ಹೋಗ್ಬಿಡುತ್ತ ಆಮೇಲೆ.
ಬೋರ್ಡ್ರಸ್ ಅಬೌಟ್ ಕ್ಲೋಸ್ ಅಂತೆ.
ಕುಡುದ್ಬಿಡ್ರ್ ಆಮೇಲೆ ಆರೋಗುತ್ತೆ.
ಬಿಸಿ ಐತೆನ? ಹ್ಮ್
ನಿಡುಬ
ಏನ್ ಲ ಆಗ್ತಿದೆ?
ಹ ಮೊಸ್ರು ಆಕ್ಬುಟ್ನಪ್ಪ.
ಬಸ್ರು ಮಾಡ್ಬಿಟ್ನಾ.
ಅ ಚ ಹಲೋ
ಹ್ಮ್
ಮತ್ತೆ ಏನೊ ಮಾಡ್ತಿದ್ದೀರಾ ಸೌಂಡೇ ಬರ್ತ ಇಲ್ಲ.
ಹಿಂದೆ ಸೈಡ್ ಮಾತ್ ಬರ್ತ ಇದೆ ಅಪ್ಪ. ಹಾ ಚಲ ಚಲ ಅಂತೆ.
ಅ ಮ
ಒನ್ನ ಎದಿನ ಅಪ್ಪ
ಏನೋ ತಪಸ್ಕೊಂಡಾ ವಾಹ್ ಅಪ್ಪ ಚಾರ್ಜ್ ಹಕೊಂಡಾಗ ಏ ಮಾಡುದು ಆಯ್ತು
ಎಷ್ಟು ಹೊತ್ತ ಎಷ್ಟು ಕಾಲ್ಸ್ ಅತನ್ನ ಏ ರಶ್ ಮಾಡಿದ್ರಪ್ಪ ಇವರು ಕಾಂಗಸ್ ಸ್ವೈಪ್ ಕಾರಾರ್ಡ್ ತರ ಇದೆ ಜ ಇ ರಾಮ ಸಮ ನಸ್ರ ಇದ ತರಪಿ ಪುರ ಚೀರೋಪ್ಪುರ್ ಚುಮ್ಮುಚುಮ್ಮು ಕೂಮ್ಮ ಕೂಮ್ಮ ಹೂ ಹೂ ಹೂ ಎ ಎ ಎಏ ಗುಮ್ಮ ಗುಮ್ಮ ಗುಮ್ಮ
ಹೂ ಹೂ ಹೂಹೂ ಮುಂಬೈ ಎಟ್ಟು ಹೋಲ್ಡ್ ಹೋಲ್ಡ್ ಪ್ರಸ ಹೇಳಿ
ಕಟ್ಟಕಡ ಕೂ ನ ಸಿು ನರಕ ಚಿ ತು ತೂ ಚಿ ತೂ ಏನನೊಡ್ಡಪ್ಪಾ ಬಾಲ ಶಿಖಿ ಶಾ ಆಆ